ಹಲೋ ಬೀರಪ್ಪ ಅವರಾ.
ಹಾ ವೇರಪ್ಪ.
ಏನ್ ಮಾಡ್ತಾದೀರಾ.
ಈನಿಂದಪ್ಪೋ ತುಮ ಕುಟ್ಟ ನೀವ ನ್ ಮಾಡ್ತಾ ಇದೀರ
ನಾವು ಏನಿಲ್ಲ ಸೀಣೆ ಕೊಡ್ತಿದ್ವಿ ಊಟ ಆಯ್ತಾ
ಪಣಂಗಲ್ಲ ನಾ
ನಷ್ಟ ಮಾಡಿದ್ರ.
ಹಾನ್ನಡಿ.
ನಾವು ದೋಸೆ ಅನ್ನ. ಸಾಂಬಾರು.
ಹಾ ನಾಷ್ಟ ಮಾಡ್ರಿ ನಾನು
ಚಟ್ನಿ ಪಲ್ಯ ನ ನಾಷ್ಟದ ಜೊತೆಗೆ ಅದು ಸರಿಯಾಗಿ ಆಗ್ತಿಲ್ಲ ಅಂದು ಅನ್ನ ಸಾಂಬಾರು ಜೊತೆ ಊಟದ ಕೂಡಿ ಮಾಡಿದ್ವಿ.
ಒಮ್ಮೆ ಈ ಮಾಡಿದಂದ್ರ ರಾತ್ರಿನ ಊಟ ಮಾಡವಂಂತ ಹೇಳಿ
ಹಂಗಲ್ಲ ನಾವು ಡೈಟ್ ಮೇಂಟೇನ್ ಮಾಡ್ತಾ ಇದ್ವಿ ಮೂರರಿಂದ ನಾಲ್ಕು ಗಂಟೆಗೆ ಮಾಡ್ತೇವಿ ಮತ್ತೆ.
ಹ್ಮ..
ಮತ್ತೆ.. ಮತ್ತೇನ್ ಸಮಾಚಾರ ನಿಮ ಮುಂದಿನ ಪ್ರಸ್.
ಹ. ಬೋಸ ಈಗ ಹೋಗ್ಬೇಕು.
ಹೌದಾ ನಾವು ಇಲ್ಲಿ ಮುರುಡೇಶ್ವರ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ.
ಹ್ಮ್.
ನೀವು ಹೋಗಿದ್ದೀರಾ. ನಾವು ನಮ್ಮ ಫ್ರೆಂಡ್ಸ್ಗಳು.
ನಿಮ್ಮ ಗೆಳೆಯಾರ ಸಂಗಟು.
ಹಾ ನಮ್ಮ ಗೆಳೆಯರು ಬರ್ತಿದ್ದಾರೆ ಮುಂಚೆ ನೀವನಾದೂ ಹೋಗಿದ್ದೀರಾ.
ಹ್ಮ ನೀವು ಹೋಗಿಲ್ಲಪ್ಪ.
ಅದೇ ಹೇಗಿತ್ತು ಪ್ಲೇಸ್ ನಾವು ಆನ್ಲೈನ್ಲ್ಲಿ ನೋಡಿದ್ವಿ ಚೆನ್ನಾಗಿತ್ತು ಪ್ಲೇಸ್. ಹಾಗಾಗಿ ಅದು ಒಂದು ಶಿವನ ಮೂರ್ತಿ ಇೆಯ ಅಲ್ವಾ.
ಹಾ.
ಬೀಚ್ ಇದೆ ಅವೆಲ್ಲಾ ನೋಡ್ಬೇಕಂತ. ಮತ್ತೆ ಗೋವಾ ಪ್ರವಾಸಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ ಮುಂದಿನ ತಿಂಗಳು.
ಹಾ.
ನೀವ ಏನಾದ್ರು ಗೋವಾ. ಹೋಗಿದ್ದೀರಾ.
ನಾನು ನಾನು ಕೂಡ ಬರ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಹದ.
ನನ್ನ ಜೊತೆ ಬರ್ತೀರಾ. ಎಲ್ಲಿ ಮುರುಡೇಶ್ವರಕ್ಕೆ ಅಥವಾ ಗೋವಾಕ. ಹ್ಮ್ಮ್. ಮುರುಡೇಶ್ವರ ಬನ್ನಿ ಅದೇನ್. ನೆಂತ್ ಇ ನಮಗೆಏ ನಮ್ದ. ಬರ್ಬೋದು.
ಹಾ.
ಮತ್ತೆ ಅ ಖರ್ಚು ಬಂದ್ಬಿಟ್ಟು ನೀವು ಅಮೌಂಟ್ ಒಂದು. ಎರಡು ಸಾವಿರದಿಂದ ಮೂರು ಸಾವಿರ ಕಲೆಕ್ಟ್ ಮಾಡಿ.
ಹ್ಮ.
ಯಏಕೆಂದ್ರೆ ಒಂದಿನ ಅಲ್ಲಿ ಸ್ಟೇ ಮಾಡ್ಬೇಕ. ಬಂತ ಹ.
ಹ್ಮ್.
ನೋಡೋಣ ಏನಾಗುತ್ತೆ ಎಂತ.
ಹ.
ಒನ್ ಊಟದ್ದು ನಮ್ ಕಡೆ ಇರುತ್ತೆ ಅಲ್ಲಿ ಬರುವಾಗ ಮುರುಡೇಶ್ವರದಿಂದ ಬರುವಾಗ ಈ ಬೀಚ್ ಇರುತ್ತೆ ಬೀಚ್ ಅಲ್ಲಿ ಆಟ ಆಡಿ. ಹ. ಟಿಂಗ್ ಅಂತ ಮಾಡಿ. ಮತ್ತೆ ಅದು. ಬರುವೋ ಅೇಲ್ಲಿ ಒಂದ್ ಯಾವ್ದೋ ಊರ್ ಸಿಗುತ್ತಪ್ಪಾ ನ. ನ ನನ್ ಪಲ್ಲದಮ್ಮ. ಇಲ್ಲಿ. ಬೀಚ ಇರೆ ಬ. ಬ ಅ ಒಂದ ಯಾವ್ದೋ ಬೀಚ್ ಇದೆ ಆ ಬೀಚ್ಗೆ ಹೋಗಿ ಸಖತ್ ಮೀನು ಊಟ ಮಾಡಿ. ಾತ್ ತರ ಬಂದ ರ ಒಳ್ಳೆ ಆಹಾರ ಮಾಡಿ. ಹ. ಬರೋ ಆಾಗ ಇಲ್ಲಿೊಂದು ಪ್ಲೇಸ್ ಇ. ತಿರ್ಚಿ ಅಂತ ಬರುತ್ತೆ. ಆಯ್ಕ.
ಹಾ ಶರ್ಸಿ ಶರ್ಸಿ ಗೊತ್ತು.
ಸಿ ಸಿಗುತ್ತಲ್ವಾ ಅಲ್ಲಿ ಮಾರಿಕಂಬ ದೇವಸ್ಥಾನ ಇದೆ. ಅಲ್ಲಿಂದ ಹತ್ತು ಕಿಲೋಮೀಟರ್. ಯಣ ಅಂತ ಇದೆ.
ಹಾ.
ಯಾನ ಸಕ್ಕತ್ ಒಳ್ಳೆ ಪ್ಲೇಸ್ ಅದು.
ಹ್ಮ್.
ಆ ಪ್ಲೇಸಿಗೂ ವಿಸಿಟ್ ಕೊಡೋಣ ಅದರಿಂದ ಒಂದು್ ಹತ್ತು ಕಿಲೋ ಮೀಟರ್ ಬಂದ್ರೆ ಸಹಸ್ರಲಿಂಗ ಅಂತಿದೆ.
ಹ್ಮ.
ಅದೇ. ಹ.
ಇ್ದ ನಿಮ ಜೊತೆ ನಿಮ ಜೊತೆ ಆರಾಮ.
ಹ್ಮ ಕಟ್ಟಿತ. ನಮ್ ಜೊತೆ ಒಂದ್ ಐದ್ ಜನ ಗೆಿದ್ದಾರೆ ಮುಂಚೆ ನಾವು ನಮ್ದು ಹನುಮನ್ಮಟ್ಟಿ ಅಗ್ರಿ ಕಾಲೇಜ್ ಅಂತ.
ಹ್ಮ.
ಅಲ್ಲಿಂದ ಇಲ್ಲಿ ಸಿರ್ಸಿಯಲ್ಲಿ ಒಂದು ಜೇನು ಸಾಕಾಣಿಕೆ ಕೇಂದ್ರ ಇದೆ.
ಹ್ಮ್.
ಇಲ್ಲಿಗೆ ವಿಸಿಟ್ ಕರ್ಕೊಂಡು ಹೋಗಿದ್ರಾ.
ಹ ಹೌದುೌದು.
ಆ ವಿಸಿಟ್ ಕರ್ಕೊಂಡು ಹೋದಾಗ ನಮ್ಮ ಫ್ರೆಂಡ್ಸ್ ನಮ್ದ ಎರಡ್ ಡ್ಯಾತ್ ಇದೆ. ಹ. ಮೊದಲನೇ ಬೇಚ್ಿಗೆ ಕರ್ಕೊಂಡು ಹೋದಾಗ ಅವೆಲ್ಲ ತೋರಿಸಿದ್ದಾರಂತ. ಅವರು ಆನ್ಲೈನ್ ಮುಖಾಂತರ ವೀಡಿಯೋ ಫೋಟೋಸ್ ಮುಖಾಂತರ ತೋರಿಸಿದ್ರು ನಮ್ಗೆ. ಅದು ಸಕ್ಕತ್ ಒಳ್ಳೆ ಪ್ಲೇಸ್ ಅನ್ನಿಸ್ತು.
ಹ್ಮ
ಹಾಗಾಗಿ ನಾವು ಗೆಳೆಯರ ಒಂದು ಐದರಿಂದ ಆರು ಜನ ಪ್ಲಾನ್ ಮಾಡಿದೀವಿ
ಹ್ಮ
ನಮ್ ಗೆಳೆಯ ಇರ್ದೊಬ್ಬರ್ದ ಕಾರ್ ಇದೆ ವಿನೋವ ಕಾರ್ ಅಂತ. ಕಾರ್ ಮುಖಾಂರ ಎಲ್ಲರೂ ಅಮೌಂಟ್ ಹಾಕಿ ಡೀಸೆಲ್ ಹಾಕ್ತೀವಿ ಡೀಸೆಲ್ ಹಾಕಿ ಬರೋ ಪ್ಲಾನ್ ಮಾಡಿದ್ವಿ.
ನಾನು ಬರ್ಬೋದಲ್ಲ.
ನೀವು ನಿಮ್ ಜೊತೆ ಇನ್ನೊಬ್ರ ಯಾರಾದ್ರು ಫ್ರೆಂಡ್ಸ್ ಕರ್ಕೊಂಡ್ ಬರ್ತೀರ ಅಂದ್ರೆ ಏನ್ ಅಭ್ಯಂತ ತರ ಇಲ್ಲ.
ಹಾ
ಬನ್ನಿ ಎಲ್ಲರ ಒಟ್ಟಿಗೆ ಹೋಗೋಣ. ಒಳ್ಳೆ ಒಳ್ಳೆ ಪ್ಲೇಸು ನಾಲ್ಕು ದಿನ ಎಂಜಾಯ್ ಮಾಡೋ ಹೂಂ ಹ್ಮ ಹ್ಮ್ ಹ್ಮ ಒಂದೆರಡರಿಂದ ಮೂರು ಸಾವಿರ ಅಮೌಂಟ್ ಕಲೆಕ್ಟ್ ಮಾಡಿ.
ಜಾಸ್ತಿ ತರ್ತನ್ ತಗ್ರ ನಿಮ್ಗ ಬೇಕಲ್ಲಾ.
ಸರಿ ಹಾಗೇನಿಲ್ಲ ಅಮೌಂಟ್ ಏನು ಕೊಡ್ತೀವಿ ಚಿಂತೆನೆ ಮಾಡಬೇಡಿ.
ಹಾ
ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ನಾವು ಹಾಕಿ ಕರ್ಕೊಂಡ ಹೋಗ್ತೀವಿ.
ಯಾಂದ್ರ ಯಾಕಂದ್ರೆ ನಮ ಫ್ರೆಂಡ್ ಒಬ್ರು ಟ್ರೇಡಿಂಗ್ ಮಾಡ್ತಾ ಇದಾರೆ ಟ್ರೇಡಿಂಗ್ ಇಂದ ಇಲ್ಲಿ ಜಮ ಕಕಂಡಿಯಿಂದ ಇದ್ದಾರೆ ಸಾಕಷ್ಟು ಅಮೌಂಟ್ ತೆಗೀತಾರೆ.
ಹ್ಮ್
ಏನ್ ದುಡ್ಡಿಂದ ಏನ್ ಕೊರತೆ ಇಲ್ಲ. ಒಳ್ಳೆ ಊಟ ಚಿಕನ್ ಮಟನ್ ಊಟ ನಾಗ ಮಾಡಿಕೊಳ್ಳೋಣ ಕೈಯಿಂದ ಬ್ಯಾಟ್ರಿದರೆ.
ನಮ್ ಫ್ರೆಂಡ್ಸ್ ಹೋಟೆಲ್ ನಿಮ್ ಗೆ ಮುಂಚೆ ಕೆಲ್ಸ ಮಾಡ್ತಿದ್ರು ಒಳ್ಳೆ ಮಾಡ್ತಾರೆ
ಹ್ಮ್
ಹಾಗಾಗಿ ಒಳ್ಳೆ ಊಟ ನೆಮ್ಮದಿ ಪೀಸ ಪೀಸ್ ಇರುತ್ತದೆ. ವಿಶ್ರಾಂತಿ ಸಿಗುತ್ತೆ. ಹದದು.
ಹ್ಮ್.
ಹೊಸ ಹೊಸ ಆಲೋಚನೆಗಳು ಹುಟ್ಟುತ್ತೆ ಪ್ರವಾಸ ಅಂತ ಹೋದ್ರೆ.
ಹ್ಮ ಅದು ಎಕ್ಸ್ಪೀರಿಯನ್ಸ್. ತ್ತಾಗತ್ತೆ. ಸ ಅಲಂತನೆ ಮೂಡ್ ಚೇಂಜ್ ಆಗುತ್ತೆ ಹಾ ಮನಸ್ಸು ಚೇಂಜ್ ಆಗುತ್ತೆ ಹ್ಮ.
ಹಂದ. ಅದ.
ಹ್ಮ್.
ಹ. ಬರ್ಣ ಜತೆನ ನಕ ಜನ. ನ ಕರ್ಕೊಂಡ್ ಬರ್ತೀರ ನನ್ ಕರ್ಕೊಂಡ್ ಬನ್ನಿ. ಏನ ನಮ ಏನ್ ಅಭ್ಯಂತರ ಇಲ್ಲ.
ಹ್ಮ್.
ಮತ್ತೆ ನೀವ ಏನ್ ಓ್ತಿದ್ದೀರಾ.
ತರ್
ಹ್ಮ. ನೀವು ಏನ್ ಸ್ಟಡಿ ಮಾಡ್ತಿದ್ದೀರಾ. ಹೌದ.
ನಾ ಖೃಷಿ ಮಾಡರ್ತಾ ಇದ್ದೀವಿ.
ಕೃಷಿ ವಿಜ್ಞಾನನಾ.
ಹಾ.
ಯಾವ ಕಾಲೇಜು.
ಹ್ಮ್ಮ.
ಬಿಗುಡಲಿ. ಿದ್ದೀರಾ. ಹೇಗಿದೆ ಕಾಲೇಜು. ಈಷ ಹಾಳಬಡ್ತವೆೆಿ. ಟೀಚಿಂಗ್ ಅಂತ ಚೆನ್ನಾಗಿದೆಯಾ. ಹೌದಾ ಲೆಕ್ಚರ್. ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರಾ.
ಹ ಚನ್ನಾಗಿ ಪಪ ಮಾಡ್ತಾರೆ ಅಡ್ಗೆ ಕೂಡ ಬಾರ್ಡ್ ಕೂಡನು ಮಾಡ್ತಾರೆ.
ಹೌದಾ ಅಡಿ ನಿಮ ಕಾಲಜ ಕಡೆಯಿಂದ ಪ್ರವಾಸಕ್ಕೆ ಏನಾದ ಇದ್ದಿದ್ದೀರಾ
ಅಲ್ಲ ಕರ್ಡವರ್ ಕಯ್ತಾರೆ ಹ
ಸರ್ಡಿ ಏನ್ ಆಲ್ ಇಂಡಿಯಾ ಟೂರಾ ಹೋಗ ಹೌದಾ.
ಹಾ.
ಒಳ್ಳೆ ಜರ್ನಿ ಇರುತ್ತಾ.
ಹಾ ಒಳ್ಳೆದಿದ್ದೀ ನೀವು ಜರ್ನಿ ಇರುತ್ತೆ.
ಹೇಗೆ ಯಾವ ಬಸ್ ಮುಖಾಂತರ ಅಥವಾ ಟ್ರೈನ್ ಮುಖಾಂತರ ಹೇಗೆ ಕರ್ಕೊಂಡ ಹೋಗಿರ್ತಾರೆ. ಹೌದಾ ಖರ್ಚು ನಿಮ್ಮಿಂದ ಅಥವಾ ಕಾಲೇಜ್. ಕಡೆಯಿಂದ ಇರುತ್ತ.
ರ್ತ ನಮ್ಮ್ಮ ಏನಾದ್ರ ಬೇಕಾದ್ರೆ ನಮ್ಮ ಕಡೆಲ್ಲ ಅದರ ಗೌರ್ಮೆಂಟ್ ಫಂಡ್ ಕೊಡುತ್ತೆ ಹ
ಮತ್ತೆ ಊಟದ ವ್ಯವಸ್ಥೆ ಯಾವ ನಮಗೆ ಹೇಗೆ ಹೌದಾ ಇ ಹ ಪ ಹ ಊಟದ ವ್ಯವಸ್ಥೆ ಇರುತ್ತೆ ಊಟ ಊಟದ ವ್ಯವಸ್ಥೆ ಇರುತ್ತಾ
ಹಾ ಇರುತ್ತೆ ಇರುತ್ತ
ಊಟ ನೀವೇ ಮಾಡ್ಕೊಳ್ಳೋದಂದ್ರೆ ಕಷ್ಟ ಆಗಲ್ವಾ.
ಅಷ್ಟ ಆಗುತ್ತೆ ಏನ್ ಮಾಡ್ಬೇಕಕ್ಪ್ಪೋ. ಇಲ್ಲ ಅ್ರ ಒಂದ್ ಇಬ್ಬರು ಮೂರ್ ಜನ ಬರ್ತಿದ್ದಾರೆ.
ಹೌದಾ ನೋಡಿ ಚ ಹೋಗ. ಹೋಗೋಣ ಮುಂದಿನ ಯಾವ ನೆಕ್ಸ್ಟ್ ವೀಕ್ ಹೋಗೋಣ ಮುರುಡೇಶ್ವರಕ್ಕೆ
ಹಾ ಹೋಗೋಣ ಹೋಗೋಣ ನಾನು ನಿಮ್ ಕಡೆ ಬರ್ತೇನಿ ಹನಮಹಟ್ಟಿಗೆ
ನೀವು ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಕೊಟ್ಟು ನಾವು ಫಿಕ್ಸ್ ಮಾಡುತ್ತೇವೆ. ನೀವು ಅನುಮಾನಿಸಿದರೆ ಮತ್ತೆ ವಿಚಾರಿಸುತ್ತೇವೆ.
ಇಲ್ಲ ಅಭಿವದ್ಧಿ ಕಂಡ್ರ್
ಹಾಗಲ್ಲ ನಾವು ಹೀಗೆ ಡಿಸೇಲು ಕೊಡ್ತಾ ಇದೆ ಹೇಳಿ ಜಲ್ಲ ಸೆಟ್ ರೆಡಿ ಇಟ್ ಕೊಬೇಕ್ಕು
ಹಾಗಾಗಿ ನೀವು ಮುಂಚೆನೆ ನೂರಕ್ಕೆ ನೂರು ಪರ್ಸೆಂಟ್ ಹೇಳಿದರೆ ಅದು ನಾವು ಫಿಕ್ಸ್ ಮಾಡು ಕೊಳ್ತೆವೆ. ಅದಕ್ಕೆ ಕೇಳಿದೆ ನೀವ್ ಹೇಗೆ ಬರುತ್ತೀರಾ ಅದು ಮತ್ತೆ ನಿಮ್ ಜೊತೆಗೆ ಟ್ ಜನ ಬರ್ತಾರೆ ಅಂತ ಅದು ನಮ್ಗೆ ತಿಳಿಸ್ಬೇಕ್ ನೀವು.
ನಿಮ್ ಇಬ್ಬರವರ್ಗೆ ಪಕ್ಕ ಬರ್ತ್ತೇವೆ.
ಹಾ
ಹ್ಮ ಇಬ್ರ್ ಪಕ್ಕ ಬರ್ ತೆವೆ.
ಹಾ ಇಬ್ರು ಜನತ್ತ ಬರ್ತೀರಾ. ಅದು ಮತ್ತೆ ಬ ನಾವು ಬರೋದು ಖಾತ್ರಿ ಆದರೆ ನಾವು ಹೀಗೆ ಫಿಕ್ಸ್ ಮಾಡ್ತೇವಿ. ಸರಿ ತಗೊಳ್ ಸರಿ ಥ್ಯಾಂಕ್ ಯು ಸುಮ್ನೆ